ಹಲೋ
ಹಲೋ
ಹಾ ಕೇಳ್ತೇನು?
ಹಾ ಕೇಳ್ಸ್ತಾದೆ. ಮತ್ತ ನಾ ಈಗ ಡಿಗ್ರಿ ಕಂಪ್ಲೀಟ್ ಆತೖ.
ಡಿಗ್ರಿ ಕಂಪ್ಲೀಟ್ ಆತಪ್ಪಾ.
ನಾಳೆ ಬಾಣ ನಾಳೆ ಪಾರ್ಟಿ ಮಾಡವಂತ.
ನಾಳೆ ಬೇಡಪ್ಪಾ.
ಹಾ ಣ
ನಾಳೆ ಬೇಡ.
ಯಾಕೆ ಯಾಕಣ?
ನಾಳ್ಗೆ ನಾಳೆ ಎಕ್ಸಾಮದಾ.
ಹೌದಣ್ಣ
ಹ ನಾಳೆ ಇಲ್ಲಂದ ಇವಾಗ ಮಾಡವ ಅಂದ್ರ ಮಾಡಿದ್ರೆ ಇಪ್ಪತ್ತೆಂಟಕ್ಕೆಲ್ಲ ಇಪ್ಪತ್ತೆಂಟು ಆಯ್ತ್ವಾರ ಆಗತ್ತನಾ?
ಹ ಅಣ ಸಂಡೇ.
ಆ ಸಂಡೆ ಅಂದ್ರೆ ಸೋಮಾರ್ ಮಾಡುಮ ಸೋಮಾರ ಮಾಡಮಂತು ತಗ್ ಸೋಮಾರ.
ಸೋಮಾರ ಮಾಡಮಣ್ಣ.
ಹ್ಮ್
ಸರಿ ತೊಣ.
ಸೋಮಾರ ಮಾಡಮ.
ವೆರೈಟಿ ವೆರೈಟಿ ಅಣ್ಣ ಫುಲ್ಲು.
ಯಾರ್ ಇರ್ತಾರ ಅವರು ಜೂನಿಯರ್ಸ್ ಅವ್ರೊಂದ್ರಿಬ್ರ್ ಇರ್ತಾರ.
ಹ್ಮ್
ನೀವ ಒಂದ್ ನಾಕ್ ಮಂದಿ.
ಹಾ ಅಣ.
ನೀವ ಎಂಟು ಮಂದಿ ಒಂಬತ್ ಮಂದಿ ಆತಿ ನಿಮ್ ನಾಕು ಮಂದಿ ನಡ್ದ.
ಹೌದಣ.
ಇಲ್ಲ
ಹೌದೌದಣ್ಣ ಈಗ ಈವ್ಗಾ.
ಹ ಇವಾಗಲ್ಲ ಬೋರ್ಷನ
ಫೋರ್ತ್ ಸೆಮ್ ಅಣ.
ಹ್ಮ್
ಹಾ ಹಾ ಈಗ ಫೋರ್ತ್ ಸೆಮ್ ಮುಗದೇನು.
ಹಾ ಈವಾಗ್ ಫೋರ್ ಸೆಮ್ ಮುಗಿತು ಹೌದು.
ಹ್ಮ್ ಅದ ಫಿಫ್ತು ಸೆಮ್ ಅಂದ್ರ ಫಿಫ್ತು ಸೆಮ್ ಹೆಂಗ್ ಬರ್ತ ಏನ ಹೆಂಗಂದ್ರ.
ಹ ಹಂಗ ಬರಲ್ಲ.
ಹಾ ಅಣ್ಣ ಆದೇ ಅದೇ ಟೈಪ್ ಕೇಳ್ದೆ ನಾನು.
ಅವನಂಗೆ ಅವ ಮಾನ್ಸಿಕ್ಕಿದಂಗವ.
ಈಗ ಮುಗ್ದಲ್ಲ ಅಣ್ಣ ಅದಕ್ಕೆ ಟ್ಯೂಷನ್ ಬಂದಿರ್ಬಬೇಕಣ
ಅ ಮುಗ್ದಲ್ಲ ಲ್ಲ ಫೈನಲ್ ಅದನ್ಬೂಡಾ ಸೋಮ್ಮ
ಹ್ಮ ಈಗ ಥರ್ಡ್ ಇಯರ್ ಫೈನಲ್ ಎಲ್ಲ ನ ಅವರು
ಹಾ ರ್ಡ್ ಇಯರ್ ಫೈನಲ್ ಅದ ಅಂದ್ರ ಶಮ ಅತ್ ಬಂದ್ರೆ ಹ್ಮ್
ಇನ್ನರಡು ವರ್ಷಣ ನಮ
ಮುದಿನ ಎರಡ್ ವರ್ಷ ಅಂಕೈಐತ್ರಿ ಅನ್ಸುದಪ್ಪಾ
ಬಾಳ ಹೇರ್ಯಣ ಅದ ಅಣ್ಣಾ ನಿಮ್ಮದು
ಹ್ಮ್ ಕ್ಲಿಯರ್ ಬಾಕಾಗಿಲ್ಲ ನನ್
ಹಾ ಅಣ್ಣಾ
ಈ ಯಾರ ಬಾಸ
ಇರ್ಬೇಕಣ್ಣ
ಹ್ಮ್
ಸಾರ ನಂತಾನ
ಹ್ಮ್ ನಿಂಗಂದ ಆತದ ಉಂತಲ್ಲ
ನಿಂಗಣ ಎಂದಣ
ಹ್ಮ
ಹಾ ನ ಒಂದ ಆ ಇದು ಅವನಿಗೆ ಈಗ ಇನ್ನು ಒಂದ್ ಚಾನ್ಸ್ ಅದಣ ಆ ಚಾನ್ಸ್ ತಕೊಂಡ್ರೆ ಆಗಲ್ಲಣ ಏರ್ಬೇಕು
ಹ್ಮ್
ಅ ಚಾ ಚಾನ್ಸ್ ಏನ್ರ ಪೇಪರ್ ಬಂದಿಲ್ಲ ಅಂದ್ರೆ ಇರ್ಬೇಕಣ ಒಂದು
ಎಷ್ಟ್ ಪೇಪರು ಪಟ್ಸೀಮ ನಾವು ಫಸ್ಟ್ಗೆ ಬಂದಿದವಲ್ ಸ್ಟಾರ್ಟಿಂಗ್
ಹ ಅಣ್ಣಾ
ಅವಾಗ ನಾಕ ಇತ್ತ ನಮ್ಮ ನಾಲ್ಕು
ಸಬ್ಜೆಕ್ಟ್ಸ ಬಾಳ ಇರ್ತವಣ ಎಂಟ ಎಂಟ ಎ ಸಬ್ಜೆಕ್ಟ್ ಅಂದ್ರ ಒಂದು ಸೆಮಿಗೆ ಎಂಟು ಸಬ್ಜೆಕ್ಟ್ ನಾಲ್ಕು ಲ್ಯಾಬ್
ನಾಕ ಲ್ಯಾಬ್ ಇರತಾವತಾನ
ಹ್ಮ್ ನಾಕ ಲ್ಯಾಬ್ ಬಾಳ ಇರದಕಣ್ಣ
ಅದ್ರಗ್ ಚೀಟ ಇಲ್ಲ ಏನಿಲ್ಲ
ಫುಲ್ ಅದ ಐ ಎ ಎಸ್ ಎಕ್ಸಾಮ್ ಮಾಡಸಲ್ಲ ನಾ ನಡೆಸ ಅಬ
ಸೆಂಟ್ರ ಇಲ್ಲೇತ ಸ್ಕ್ವಾಡ್ ಯಾರು ಬೇರ ಯಾರ ಬರ್ತಾರ ಏನ
ಹಾ ಸ್ ಕಾಡ ಬೇರೆನ್ಸಟ್ಟಿಲ್ಲ ಸಡ್ತಾರೆ
ಹಾ ಮತ್ತೆ ಅವರು ಆದ್ರರು ದುಡ್ಡು ಪಟ್ಟು ಕೊಡ್ಬೇಕಂದನಾ
ಏ ಇಲ್ಲ ಆತರ ಇನ್ನು ಚುಟ್ಟಿ ಸಿಗಬದ್ರ ಐವತ್ತು ಸಾವಿರೂಪೈನ ಅದಾವಣ್ಣ
ಆ
ಚಿಟ್ಟಿ ಸಿಗ ಬಿದ್ರೆ ಐವತ್ತು ಸಾವಿರ ರೂಪಾಯಿ ಫೈನ್ ಅಣ್ಣ
ಯಾರು ಸ್ಟೂಡೆಂಟ್ ಕೊಡ ಹ ಇವ್ರು ಕೊಡಬ ಸರ್ಗಳು
ಹ ನಾಣ್ಣ ನಾವ ಕೊಡ್ಬೇಕ
ಸಿಕ್ಕಿಬಿದ್ರೆ ಐವತ್ತು ಸಾವ್ರ
ಐವತ್ ಸಾವಿರಣ ಇಲ್ಲ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಡಿಬ್ಬರ
ಎ ಸಾಡು ವರ್ಷ
ಪೂರ ಡಿಬರಣ ಕಾಲೇಜ್
ಅಯ್ಯೋ ಅಷ್ಟ ಸ್ಟ್ರಿಕ್ಕದಾ
ಬಹಳಸ್ಟಿಕದಣ್ಣ
ಗೊತ್ತಿದ್ದಲೊ ನಮಗೆ
ಹ್ಮ್
ಅಂದ್ರ ಸೇಗೆಬಿದ್ರ ವಜ್ಜ ಹೊತ್ತಗ ಅಂದ್ರ
ಹಾ ಜ್ೋತಣ ಅ ಆದ್ರೂ ಒಂದಿಷ್ಟ್ ಮಂದಿ ರಿಸ್ಕ್ ತಗೊಂಡ್ ಮಾಡ್ತಾರಣ್ಣ ಅವ್ರಿರ್ತ
ನಾವು ಮತ್ತೆ ಕಟ್ರ ಕಟ್ನ ಧೈರ್ಯದ್ರ ಮಾಡಕೊಂಡದ ಸರ್ಸ
ಹ್ಮ್ ಅದ ಇದು ಇರ್ಬೇಕಣ ಮಾಡೋದ್ ಭ ಚಿಟ್ಟಿ ಮಾಡದ್ ಭೀ ಯಾರ ರಾಜು ಬಾಜು ಬರ್ತಾರಲ್ಲಾ ನೋಡ್ಬಬೇಕ ನಿಮ್ಮ್ ಮರತ ನೋಡೋಣ ಅಬ ಮನ ಒಂದ ಲಯಾಬ್ ಇತ್ತಣ್ಣ ಈ ತಪ್ ತಕೋಣ ಮತ್ತೆ
ಇಲ್ಲಳ
ಆಬ್ ಎಕ್ಸಾಮ್ ಎತ್ತಣ
ಹ್ಮ್
ಫೋನ್ ನೋಡ್ ಬರ್ಲಿಕ್ಕದಾರ
ಹ್ಮ್
ಒಂದಿಷ್ಟ್ ಹೋದರ್ ಯಾರ್ ಬಿಡು ಅವ್ರಿಗೆ ಮಾಡಿದ್ರ ಬಟ್ ಯಾರ್ಯಾರು ಬರ್ಲಾ ನಾವ್ೆಲ್ಲ ಫೋನ್ ನೋಡ್ಬ ಬರ್ಲಾಗತ್ತದು ಅವನ ಫೋನ್ ನೋಡ್ ಬರರಿ ಅಂದ್ರೆ ಆಗಲ್ಲ ನೋಡಿಗೆ
ಕೆ
ಫೋನ್ ನೋಡ್ ಬರಿ ಅಂದ್ರೆ ಏ ಇಲ್ಲ ಮತ್ ಸಿಗಬಿದ್ದಿರಿ ಏನ್ ಅವ ಹೆಂಗಂತ ಅಂದ್ರನ ನೀ ನೋಡಿ ಬರ್ಕೊ ನನ್ಗ ಅ ತೋರ್ಸ ಅಂತ ಅಂದಣ ನನ
ಹ ಅಪ್ಪದಾ ಇದ ಅಂಜು ಭಯಾ ಕೊತ ನೋಡ ಪರದ
ಹ್ಣ ನೀ ನನಗೇಏನಂದೋಣ್ಣ ನಂದ ಬರ ಬರಿೀಲಿ ಸ್ವಲ್ಪ ಬರ್ದಿ ನಾನ ತೋರ್ಸಂತ ನು ಆದ್ರ ಇಲ್ ಪ್ರಾಬ್ಲಮ್ ಏನ ನಂದೇ ದೊಡ್ಡದ ತಾನ ಅ ಪರೋಗ್ರಾಮಗೆ
ಹ್ಮ್
ಈ ನಂದ ನಾ ಬರ್ಯದ್ರ ಬಜಿ ಇರ್ತನಲ್ಲಾ ಮತ್ ಅವಂದ ಬಜಿದಂಗ ಬಾಳ್ ಟೈಮ್ ಹಗತ ನಾನ ಮತ್ ಸೋರ್ ಬಂದ ಅಂತ ನಂದು ಕತ್ತಿದ ಅವ್ರ ಸಿಚುವೇಶನ್ ಏನ್ ಮಾಡಕ ಆಗೋಣ ಅವನಿಗೆನ್ನ ಸರ್ ಕ್ಯಾಬಂದ ಹಿಂಗ್ ನಡವರ್ ಕುಂತಿರ್ತಾರನ ಅವ್ರರು ಆರಾಮ್ ಫೋನಿಂಗ ಗದರಿಂಗ್ ಕೈ ೀ ಫೋನ್ ಇಟ್ಟು ಬರಿಬೋದೋಣಿ ಹಂಗಿತ್ತಣ ಸಿಚುುವೇೇಶನ್
ಹಾ
ಬಟ್ ಅವನಿಗೆ ಅಷ್ಟ ಭೀ ಇದಾಗಲ್ಲಾನ ಮರ್ತೀವಿ
ಯಾಕ ಬರ್ಲಿಲ್ಲವ ಏನ್ ಭಯ ಬಂತ ಏನ್ ಹೆಂಗ
ಏನ ಆಮೇಾಗ ಸ್ವಲ್ಪ್ ಸರಿಗ ಹೋಗಿ ಅದ ಒಂದ್ ಈಸಿ ಇದ ಇತ್ಕೊಂಡಣ್ಣ ಮಾತಾಡ ಹ ನೀಿಸಪ್ ಓದಿದ್ ಬಿಟ್ಟೆ ಬೇರೆ ಬಂದಿತ್ತಣ್ಣ ಪ್ರೋಗ್ರಾಮಿಂಗ
ಹಾ
ಹ ಮತ್ತತ್ ಸರಿ ಬಲ್ ಹೋಗಿ ಚೇಂಜ್ ಮಾಡ್ಸಿ ಸ್ವಲ್ಪ ಐದು್ ಮಾರ್ಕ್ಸ್ ಕಟ್ ಮಾಡ್ತಾರನ ಚೇಂಜ್ ಮಾಡಿದ್ರ ಚಾರ ಮಾಡರ್ಸ ಸ ಬೈಸ್ಕೊಂಡೆ ಮತ್ ಅದೇ ಬರ್ದನ್ ನವು ಯಾವದು ಓದಿದ ಅದು
ಹದ ಶಾಂತಪರಣ
ಹ್ಮ್ ಬರಬೋದ ಐತಣ ನೋಡುದ್ರ ಫೋನ್ ನೋಡ ಬರ್ಬೋದಿತ್ತು ಆರಾಮ್ ಟೈಮಿಂಗ್ ಇತ್ತು ಬಟ್ಟ ಅವ ಮಂಷೆ ಸ್ಟ್ ಇದು ಮಾಡೋಡಲಣ
ಹಗೆ
ದ ಸಪ್ಪ ಇದಾನ ಒ ಟೈಪ್ ನೋಡದರು
ತರಿಕಡೆಸಲ್ಲಣ
ತಲ್ಲಿ ಕಡಸುಣ ಆ ಟೈಪ್
ಅಂದ್ರು ಓದ್ತಾನ ನೊ ಓದಿದ್ರಾ ಬಾರಿ ತಲೆಗ್ ಆತದ ಅವಾಗ
ಓದ್ತಣ್ಣ ಬಟ್ ಆ ಸಿಚುವೇೇಶನ್ದಾಗ ಸುಮ್ ಬೆನಿಫಿಟ್ ಇರ್ತಲ್ಲಣ್ಣ ಹೊಡೆದ್ ಬಿಡ್ಬಕ್ ಚುಟ್ಟಿ ಸಿಇಟಿ ಮಾಡೋದಲ್ಲ
ಹಾ- ಹಂಗಂತ
ಹಾ- ಅಣ್ಣ ಆ ಟೈಪ್ ಅಣ್ಣ ಈಗ ನಿನಗ್ ಬರ್ಲ ಅಣ್ಣ ಈಗ ಕೇಳೋಣ ನೀವು ಏನ ಎಕ್ಸಾಮಿಗೆ ಹೋಗಿರ್ತೆ.
ಹ್ಮ್
ನಿನಗ ಒಂದ್ ಕ್ವಶನ್ ಬಿದಿರ್ತ ಅದ ಬರ್ಲ.
ಹ್ಮ್
ಫೋನ್ ಇದಿರ್ತ ನಿಮ ಬಲಿ.
ಹ್ಮ್
ಸರ್- ಭ-ಆಜು ಬಾಜು ಇದರ್ಲಾ ದೂರ್ ಇದಿರ್ತನ್. ಆರಾಮ್ಸ ಫೋನ್ ತೆಗದ್ ಬರಿತಿಲ್ಲಣನ ಈಗ.
ಹಾ- ಬರಿತೇ ನಾ ಸಾರ್ ಎಲ್ಲಿ ತಂದ್ರ.
ಅವ ಅದೇ ಆಗಲ್ಲ ಅಂತ ನಾನ ಮಾರುತಿ.
ಯಾಕ ಸಿಕ್ಕ್ರ- ಇ- ಫೈನ್ ಆಗ್ತಾರಂತೆ ಏನ್.
ಏ -ಫೈನ್ನ್ ಏನ್ ಹಾಕದಮ್ಮ ಬೈದರ್ ಸ್ವ ಬೈತಾರೆ ಅಷ್ಟೇ.
ಇತ್ತ ಅಂಗಕ್ಕಾಗಲ್ಲಂದಾವ.
ಏ -ಇತ ಅವ ಮತ್ತ ರಾಮ ಗಂಟು ಬಿದ್ದಿನ. ರಾಮಗ ನೋಡು ಬರಿ ಅಂತೆ.
ಅವು ಬರದಿಲ್ಎಲ್ಲ ಹುಳ್ಕಿದ
ಉಳ್ಕಿದ ಎಲ್ಲಾರ ಬರ್ದಿವಣ್ಣ ಅವ ಪಾಪಸ ಬೈಸ್ಕೊಂಡಚ್ಚಿ ಏನ್ ಮಾಡ್ಸಿ. ಹ
ಹ
ಹ್ಮ- ಹ್ಮ್
ಅವಾಗೆನೋ ಸ್ವಂತ ಬರ್ಬೇಕ ಅಂತೆ ಏನ್.
ಸಂತಲನ ಮತ್ತೆ ಸಿಗಿ ಬಿದ್ದಿದ್ದ ಅದೇ ಇ- ಪ್ರೆಜರ್ ಅನುಸ ನದು. ಸುಮ್ನೆ ಯಾಕ ಸುಮ್ನೆ ಇಂತ ಏನ್ ಮಾಡ್ತಾರಯತಲ್ಲ ಅ- ತೌಂದನ.
ಇಂಗಾದಲ್ಲ. ಹ್ಮ್ -ಸೇಬಿದ್ರೆ ಮತ್ತೆ ಇಲ್ಲಿ ಫೈನ್ ಗಿನ್ ಅಂದಕಂದಿರ್ತರ.
ಪೈನಿ ಗಿನ್ ಆಕಳ ನ ಸ್ವಲ್ಪ್ ಸರಿಯಾಗಿದ್ದಣ್ಣದು. ಮಾಡ ಸರ್ ಅಷ್ಟು ಇದ ಮಾಡಲ್ಲಣ ಸರಯಾಗಿ ಎತ್ತಣ್ಣ ಅವ್
ಮುಂದಿನ ಆಲೋಚನೆ ಮಾಡಿದ್ನಾ.
ಹ್ಮ್ -ಸ್ವಲ್ಪ ಅಂದ್ರೆ ಅವ ಬಾಳ- ಇ ಎಲ್ಲಾ ಕಡೆಗ ಹಚ್ಸ್ತಾನ ಅಷ್ಟ್ ಇದ್ ಮಾಡ್ಬಾರಡ್ದ ಮುಂಚೆ.
ಹ
ಬಾಳ ವಿಚ್ಚಿಸ್ತಣ್ಣ ನಾವ ಮನ್ಷ.
ಅಂದ್ರ ಯೋಚನೆ ಮಾಡ್ತಾನೆ.
ಯು- ತಳ ಕರೆಸ- ನಾ ಮುಂಚೆ.
ಹ್ಮ್- ಹ್ಮ್
ಏ- ಓದ್ಬೇಕಂದ್ರೆ ಓದಿಂದ ಅಂದ್ರ ಕಲಸತ್ ನೆನಪ ಬಿಡ್ತ ಮರ್ಯದೆಲ್ಲ.
ಹೌದಣ್ಣ ಅದು ಕರೆಕ್ಟ್ ಅದಣ್ಣ ಬಟ್- ಆ- ಸಿಚುವೇಶನ್ದಾಗ. ಬೆನಿಫಿಟ್ ಏನಿರ್ತದ ಹೊಡ್ಕೊಂಡ್ ಬಿಡ್ಬೇಕಣ್ಣ.
ಹಾ- ನೀ- ನೀ ಯಾವ್ದ ಕರೆಕ್ದಾ. ಏನೋ ಫುಲ್ ಸ್ಟ್ರಿಕ್ಟ್ ಬರ್ತ ಅಂದ್ರೆ ನಡತದ.
ಸುಮ್ಮನೆಂಗೆ ಮಬ್ಬ ನಂಗೆ ಕುಂತರು ನಮ್ದೇ ಇದ.
ಹ್ಮ್ -ಎಲ್ ಬರ ಕುಂತಾರ ಬರಿಬೇಕ. ಇನ್ನು ಯಾರು ಬರಯಲಾಗಲ್ಲಪ್ಪಾ ನನ್ಗೆ ಆನ್ಸರ್ ಗೊತ್ತಿಲ್ಲಂದ್ರೆ ಸುಮ್ ಕುಂತ್ರು ಅದ ಮಾತೊಡ್ ಓಕೆ ಅನ್ಬೂದು.
ಹ್ಮ್
ಇಲ್ಲ
ಹೌದಣ
ಇವ ಇವಾಗ ಬರೋ ನೋಡಿ ಮತ್ತತ್ ಇವಾಗ ಎಲ್ಲ ಎಲ್ಲಾ ಕಡೆ ನಂಗೆ ನಮ್ ಕಲಜ ಪೋನ್ ಒಬ್ಬ ಬರಯಕ್ ಕುಂತನಲ್. ಅವಬರ ನಾಳೆಗೆ ನಾ ತರದ. ನಾನ್ ನೋಡಿ ಇನ್ನ ಹೋಸ ನೋ ಒಂದ ದಿನ ಕಲ ಹ ಹಡ್ಕೊಂಡು ಕುತ್ಬಿಟ್ಟು.
ಹ್ಮ್
ಕೆಲವಬ್ರ್ ಟಕ್ ಹುಡುಗ್ರ ಏನ್ ಮಾಡತಾರ ಗೊತ್ತಾನ ಸಗ ಇಸ್ಗಾ ನಂಬರ್ ಚೀಟಿ ಅಲ್ಲ ಅಲ್ಲಿ ನೋಡಲ್ಲಿ ಎಲ್ಲ ಎಲ್ಲಾರೂಮ್ ನವು ಮಾಡಕ್ ಕುಂತಾರ ನಮ್ ರೂಮ್ನಾಗ ಅಷ್ಟ ಬಂದಸ್ಕೊಂತ ನ ತಂಗ ಹಿಂಗ ಅಂತಾರ ಹುಡುಗರು.
ನಮ್ ಕಬೇಕ.
ಹ್ಮ
ಹ್ಮ್ ಣ ಯನ ಒಂದ್ ಸ್ವಲ್ಪ ಕೆಲ್ಸ ಇದೆ. ಹಾ ಆಮಲಿಸ್ತೀನ.
ಹಾ